ಹಲೋ ಏನ್ ಬ್ರೋ ಹ್ಮ ಚೆನ್ನಾಗಿದೆೀ ಇಬ್್ರರು ನೀವ್ ಚೆನ್ನಿದ್ದೀರಾ
ಹ ಬ್ರೋ ಚೆನ್ನಾಗಿದ್ದೀನಿ ಮನೆ ಕಡೆ ಎಲ್ಲ ಚೆನ್ನಾಗರ
ಓ ಚೆನ್ನಾಗಿದ್ದಾರಾ ಬ್ರರು ನಿಮ್ಮ್ ಮನೆಯಲೆಲ್ಲ ಚೆನ್ನಾಗಿದ್ದೀಾರಾ
ಕಾಫಿ ಊಟ ಬ್ರೋ ನಮ್ದು ಆಯ್ತು ನಿಮ್ದು
ನಮ್ದ್ ಈಜ್ಷ್ಟ ಆಯ್ತತ್ ನೋಡಬ್ರು ಕುಡಿತಾ ಇದ್ವಿ ಹಂಗೆ ಟ್ಟೀಿನ ಬನ್ನಿ ಕುಡಿಯೋಣ
ಹಾ ಬರೋಣ ಬರೋಣ
ಹ್ಮ್ ಏನ್ ಬ್ರೋ ಅಪ್ಪರೂಪಕ ಫೋನ ಹಚ್ಚಿ
ಹ ಹಂಗೇನಿಲ್ಲಬ್ರು ಅದೇ ನಮ್ಮ್ ಮನೆದ ಪೆಟ್ಟ ನಾಯ್ತು ತಗೋಬೇಕು ಅಂತ ಹೇಳ್ತರು ನಮ್ಮ್ ಮನೇಲಿ ಪೇರೆಂಟ್ಸು ಅದಕ್ಕೆ ಯಾವ್ ತಗೋಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡ ಸುಮಾರು ದಿನ ಆಗಿತ್ತಲ್ಲ ಫೋನ್ ಮಾಡಿ ಡಿ ಹಂಗೆ ಮಾತಾಡ್ಸಂಗ ಆಯ್ತದೆ ಮತ್ತೆಟ್ ಬಗ್ಗೆನನು ಕೇಳ್ದಂಗಗೆ ಆಯ್ತದೆ ಸಜೆಸ್ಟ್ ಮಾಡ್ತಾರೆ ಅಂತಬಿಟ್ಟಕ್ಕೆ ಕೇಳ್ದ ಬ್ರೋ
ಹ್ಮ್ ಹ್ಮ್ ಹ್ಮ್ ಮುಖಿಬರು ಯಾವ ಬ್ರೀಡ್ ಅ ತಗೋಬೇಕಂತಂದು ಬಟ್ ಈ ಸಿಡ್ಜುನ ನಾಯಿ ಈ ತರ ಬೇರೆ ಏನಾರ
ಅಂದ್ರೆ ಬ್ರೋ ಅ ಹೊರಗಡೆ ಏನ್ ಬಿಡಲ್ಲ ನಾವು ಮನೆ ಒಳಗೆ ಇರುತ್ತೆ ಅಂದ್ರೆ ಮಾಮೂಲಿ ಸ್ವೀಟ್ಸು ಅಥವಾ ಹ ಆತರ ಯಾವ್ದಾರರು ಚಿಕ್ಕು ನಾಯಿ ಪಪ್ಪು ತರ ಯಾವ್ದಾರರು ಆದ್ರೂ ಸ
ಚೆನ್ನಾಗಿರ್ತ ಬಿಬರು ಬಟ್ ಹೊರಗಡೆ ಬಿಡಲ್ಲ ಅದೇ ಸೇಫ್ ಬಟ್ ಸಾಕ್ತಿರ ಅಂದ್ರೆ ಅದೇ ಬೆಟರ್ ಈ ಸಾಕ್ತಿೀರ ಮತ್ತ ಹೊರ ಬಿಟ್ಟ
ಹಾ ಅದಕ್ಕೆ ಯಾವ್ದಾರರು ಮನೆ ಪೆಟ್ಟು ಫ್ರೆಂಡ್ಲಿ ಆಗಿರ್ಬೇಕು ಮತ್ತೆ ಏನು ಮನೇಲಿ ಒಂದ ಆಗಿರ್ಬೇಕು ಅಂದ ಶೋ ಅ ಮತ್ತ ಮನೇಲಿ ಹೇಳುದು ತಾವ ಅಂತ ಅದಿಕ್ಕೆ ಹಾ ಹಾ ಅದಕ್ಕೆ ಕೇಳೋಣ ನನ್ಗು ಫೋನ್ ಮಾಡಿದೆ ಅದು ಮೇಂಟೆನೆನ್ಸ್ ಮತ್ತೆ ಹೇರ್ ಫಾಲ್ ಮತ್ತೆ ಹೇರ್ ಕಟ್ ಎಲ್ಲಾ ಅಷ್ಟೊಂದು ಗೊತ್ತಿರೋ ಐಡಿಯಾ ಇಲ್ಲ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿ
ಹ್ಮ್ ಹೌದೌದ್ ಬ್ರೋ ನಮ್ದು ಇದ ಬ್ರೂ ನಾವು ಸಿಜ ಒ್ ತಗೊಂಡಿದ್ದ್ ಇಲ್ಲಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತಗೊಂಡಿದೀವಿ ನಾವು ಸಮೇತ ಹ್ಮ್ ಆಯ್ತ್ ಚೆನ್ನಾಗಿದೇ ಬ್ರೋ ನಾವು ಸಾಕ್ತಾ ಇದೀವಿ ನಾವು ಇಲ್ಲ ನಮ್ಮ ಮನವರೆಲ್ಲ ನೋಡ್ಕೊ ಇರ್ತಾರೆ ಅವರು ಇವ್ರ ಅಂತಂದು ಬಟ್ ಮ ಮೈಂಟೆನೆನ್ಸ್ ಕ್ಕಷ್ಟೇನ್ ಇದೆ ಬರು ಅದು ಸ್ೊಲ್ು ಬ್ರೆಡ್ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಚೆನಾಗಿ ನೋಡ್ಕೋಬೇಕಾಗತ್ತೆ ಊಟದ್ದು ಬಟ್ ಅದ್ ಜಾಸ್ತಿ ಎತ್ರನ ಬೆಳಂಗಿಲ್ಲ ಸ್ವಲ್ಪ ಅಷ್ಟೇ ಮೀಡಿಯಂ ಬೆಳೆಯುತ್ತೆ ಆ ಬ ಸ್ವಲ್ಪ ಊಟ್ಟಿದ್ದೆಲ್ಲ ನವು ನೋಡ್ಕೋಬೇಕ ಫಸ್ಟ್ಿಗೆಲ್ಲ ಜಾಸ್ತಿಿನ ತಿನ್ಸಾಕ್ ಬರಗೆ ಗಿಲ್ಲ ಸ್ವಲ್ಪ ನೋಡ್ಕೊಂಡ ತಿನ್ಿಸಬೇಕಲ್ಲಾ ಈ ನಾನ್ ವೆಜಸ್ ಎಲ್ಲ ಹಾಕೋಕ್ ಹೋಗಬಾರ್ದ ಸ್ಟಾರ್ಟಿಂಗ್ಲ್ಲ ಮತ್ತೆ ಚೇಂಜ್ ಆಗ್ಬಿಡ್ತ ಮತ್ತ ಮೂಡ್ಸ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ಬಿಡ್ತ ಕೆಲವು ಸ್ವಲ್ಪ ಅಲ್ ಚೆನ್ನಾಗ್ ಬರತ್ತನ ಸ್ವಲ್ಪ ಬಿಡ್ಬೇಕು ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನ್ ವೆಜ್ ಎಲ್ಲ ತಿನ್ಸ್ಬೇಕಾಗತ್ತ ಬ್ರೋ ಹ ಅದಕ್ ಹೇರ್ ಕಟ್ಟಿಂಗ್ಸ್ ಎಲ್ಲ ಮಾಡ ಇಬ್ಬರು ನಾವು ಸ್ವಲ್ಪ ನಮ್ ಗೊತ್ತಿರೋರ್ ಇದ
ಅಂದ್ರೆ ಯಾವಾಗ್ ಕೂಡ ಒಂದ್ ಮನ್ಸ ಒಂದ ಅಥವಾ ಟೂ ವೀಕ್ಸ್ ಒಂದ್ಸ ಅಂತ
ತ್ರೀ ಮಂತ್ಸಿಗೆ ಒಂದ್ಸಲ ಮಾಡ್ ರು ಸ್ವಲ್ಪ ಚನ್ನಾಗಿನ ಕಣ್ಣ ಹತ್ರ ಹಾ ಏರ್ ಕಟ್ ಬ್ರ ತ್ರೀ ಮಂತ್ಸ್ಗ ಒಂದ್ಸಲ ಮಾಡ್ಸ್ತೀವಿ ಬಟ್ ಮೈ ಈ ಬಂದ್ರೆ ಅಲ್ಲ ಕಣ್ಣಿನ ಹತ್ರ ಏನಾರ ಜಾಸ್ ಇದ್ರೆ ಹಂಗಿಂಗ ಏನಾರರು ಇದ್ರಬ್ರು ಬ್ರೋ ಮ ಒಂದ್ಸಲ ಫಿಕ್ಸ್ ಮಾಡ್ಬಿಟ್ಟಿ ಸಲಲ್ಲ ಅವಾಗ ಸ್ವಲ್ಪ ಮಾಡ್ತಿದೀವಿ ನೋಡೋನ್ ಬಿಡು ಟೂ ಮಂತ್ಸ್ ಈ ತರ ಅಂತ ಕೇರ್ಲೆಸ್ ಮಾಡ್ತಿದ್ ಬಟ್ ಈ ಸಲ ಫಿಕ್ಸ್ ಮಾಡಬಿದ್ರು ಅವ್ರು ಹೇಳಿದಿದ್ದಾರೆ ಈ ತರ ತ್ರೀ ಮಂತ್ಸ್ ಒಂದ್ಸಲ ಮಾಡ್ಸಿದ್ರೆ ಚೆನ್ನ್ ಕಾಣುತ್ತೆ ಸೊ ಕೂರ್ಲೆ ಆತರ ಬೆಳಂಗಿಲ್ಲ ಸೊ ಏನು ಹೆಚ್ಚು ಕಡಿಮೆ ಆಗಲ್ಲ ಇನ್ಫೆಕ್ಷನ್ಸ್ ಏನ ಆಗಲ್ಲ ಆ ತರ ಅಂತ ಹೇಳಿಕ್ಕೆ ಕೆ ಸೊ ನಾ್ ಹಂಗ ಅವ್ರು ಏನ್ ಮಾಡ್ತಾರಲ್ ಸೊ ನಮ್ಗೆ ಹೇಳ್ದಾರೆ ನೀವು ಸ್ನಾನ ಮಾಡ್ಸ ಇತಥರ ಸ ಎಲ್ಲ ಡೆಟಾಸ್ ಎಲ್ಲ ಯೂಸ್ ಮಾಡಿ ಸೊ ಅದಕ್ಕೆ ಇನ್ಫೆಕ್ಷನ್ಸ್ ಏನಾಗಲ್ಲ ಕೆಲವು ಐಟಮ್ಸ್ ಎಲ್ಲಿ ಹೇಳಿದಿದ್ದಾರೆ ಸುತ್ತ ಚೆನ್ನಾಗ ಮಾಡ್ಬೇಕು ಮೇಂಟೆನೆನ್ಸ್ ಅಂತಂತೂ ಆ ಒಬ್ರು ಅದ ಕೆಲ್ಸ ಇದೆ ಸಿಡ್ಸುಸ್ ಎಲ್ಲ ಸ್ವಪ ಜಾಸ್ತಿ ಮೇಂಟೆನೆನ್ಸ್ ಇದೆ ಬಟ್ ಚೆನ್ನಾಗಿರುತ್ತೆ ಹ ಇದೆ ಬ್ರರು ಆಕ್ಚುಲಿ ತಿನೋಕೆ ಅದ ಕಟ್ ಮಾಡ್ಸೋ ಟ ಅ್ರದ್ದು ಸ್ವಲ್ಪ ರೇಂಜ್ ಬೇರೆಲ್ವಾ ಅದಕ್ಕೆಬ್ರ ಹ ಸಾಫ್ಟ್ ಬೇರೆ ಸೆನ್ಸಿಟಿವ ಒಂದ ಇದೆ ಅಲ್ವಾ ಹ ಅದ್ರ ಸ್ವಪ ಅದು ಚೆನ್ನಾಗಿ ಬ್ರೇಡ್ ಬರೋ ಸಲಯಾಗಿ ಇನ್ನೊಂದು ವರ್ಷ ಬೇಕ ಬರು ಅದು ಈಗ ಬಂದಿದೆ ಹೊರಗಡೆ ಅಂತಂದ್ರೆ ಅ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಕ್ಕೆ ಒಂದ್ ವರ್ಷ ಬ್ರೇಕ್ ಬರೋದ ಈಗ ಬಟ್ ಅದು ಒಂದ್ ವರ್ಷ ಆದ್ರೆ ಜಾಸ್ತಿ ಬೆಳೆೋ ಲೈಟ್ ಮಾತ್ರ
ಹಾ ಹಾ
ಅಷ್ಟು ಮೀಡಿಯಂ ಬೆಳೆದಿರ್ತ ಅದೆಲ್ಲ ಸೊ ಹಂಗಾಗಿ ಅದೊಂದು ಲೆಕ್ಕಕ್ ಚೆನ್ನಾಗಿ ಬರೋ ಮನೇಲಿ ಹೋಗ್ತಾ ಬತಾ ಸ್ವಲ್ ಚನ್ನಾಗಿ ಕಾಣುತ್ತೆ ಬಂದ್ರರಿಗೆ ಮನೇ ನ ಆಯಸ್ ಹಾಕ ಒಂದ ಸ್ವಪ ಚನ್ನಾಗ ಕಾಣ್ಸೆ ಎಲ್ಲ ಅದನು ಹ್ಮ್ ನಾವ್ ತಗೊಂಡು ಕೆಲವು ಹ್ಮ್
ಹ
ಬಟ್ ನಾವವು ತಗೊಂಡಿದೀವರು ಬಹಳ ಒಂದ ಏನೋ ಒಂದು ತರ್ಟನ್ ತೌಸಂಡ್ ಆಗಿತ್ತು ಬರು ಅಷ್ಟೇ ನಮ್ದು
ಸ್ಟಾರ್ಟಿಂಗ್ ಚಿಕ್ಕ ಮರಿನಾ ಪ್ರಯಾಣ
ಇಲ್ಲ ಬರೋ ಮರಿಯ ಒಂದು ಟ ಮಂತ್ಸ್ ಇದ್ದಾಗ ತಂದ್ಬ ಬಿಟ್ಟಿ ನಾವ ಎಲ್ಲದ್
ಟೂ ಮಂತ್ಸಿಗೆ ತರ್ಟೀನ್ ತೌಸಂಡ್ ಆಯ್ತಿದ್ದಾ
ಹಬ್ರು ಅದು ಒಬ್ರು ಬ್ರೆಡ್ ಚೆನ್ನಾಗಿದೆ ಅದಲ್ವಾ ಬಟ್ ಕಲರ್ ಒಂದ ಚೆನ್ನಾಗಿ ಸೊ ನಮ್ಗೆ ಗೊತ್ತಿರೋರಲ್ವಾ ಗೊತ್ತಿರೋರ ಇದಕ್ಕೆ ತ ಫ್ಟೀನ್ ತೌಸಂಡ್ ಸಿಕ್ಕಿದೆ ಬತ್ ಯಾರು ಬೇ ಯಾರ ಇದ್ರೆಫ್ಟನ್ ಸಿಕ್ಸ್ಟನ್ದೆ ಬ್ರೋ ಅದೆಲ್ಲ ಜಾಸ್ನ ಇದೆ ಹಾ ಬ್ರೋ ಸ್ವಲ್ಪ ರೇಟ್ ಜಾಸ್ತಿ ಅದ ನಮ್ ಗೊತ್ತ ಹಿರೋರ ಸ ಸ್ವಲ್ಪೋಡಿ ಕೊಟ್ಟಿದರು ಅವರುಲ್ಲ ಹರದವರ ಅಂತಂದು
ಹಾ ಹಾ
ಹಾ ಬ್ರೋ ಅದಕ್ಕೆ ನಮ ಬೇರವ್ರಾವ್ರ ಸ್ಲ್ ಜಾಸ್ ಇದೆ ಬಟ್ ಮೈಂಟೆನೆನ್ಸ್ ಕಸ್ಟ್ ಅವರೆಲ್ಲ ಹಳ್ಕಡ್ಸ್ತಾರಲ್ವಾ
ಹಾ ಹಾ
ಎಲ್ಲಾ ಕೊಡ್ತಾರೆ ನಮಗಗೆ ಎಲ್ಲಾ ಹೇಳಿದ್ರೆ ಈ ತರ ಮಾಡಿ ಈ ತರ ಎಲ್ಲ ಹೇಳಿದ್ರಲ್ವಾ ಸೊ ಹಂಗಾಗಿ ಗೊತ್ತಿರೋ ಪ್ರಕಾರ ಅವ್ರು ಹೇಳದಕಿ ನ ಅವ್ರು ಹೇಳ್ದಾಗೊಮ್ಮೆ ಈ ತರ ಮಾಡ್ಸ್ಕೊ ಬರ್ತಾರೆ ವಿ ಇಂಜೆಕ್ಷನ್ ಮಾಡ್ತೀವಿ ಎಲ್ಲದಕ್ಕ ಸಫ್ಟಿಕ್ಸ್ ಏನಬಾರ್ದು ಕಡದ್ರೆ ಏನಾರು ಅದಕ್ ಅದಕ್ ಏನಾರ ಯಾರಂಗ ಕಡಿದ್ರು ಏನ ಬಡ್ದ್ರುನು
ಹ ಒಂದ್ಸತಿ ಇಂಜೆಕ್ಷನ್ ಮಾಡ್ರರು ಪರವಾಗಿಲ್ಲ
ಇಲ್ಲ ಬರು ಮತ್ತೆ ಒಂದು ತ್ರೀ ಮಂತ್ಸ್ ಒಂದ್ಸಲ ಮಾಡ ಬ ಅದುನು ಇಂಪ್ರೂವ್ಮೆಂಟ್ ಆಗ್ತಾನೆ ಇರ್ತಲ್ ಮೇನ್ ಮೈಲೆಲ್ಲ ಚೇಂಜಸ್ ಆಗ್ತಾನೆ ಇರ್ತ್ತೆಲ್ಲ ಗ್ರೋತ್ ಆಗ್ತಾ ಆಗ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತ ಅಲ್ವಾ ಬೋನ್ಸ್ ಇವೆಲ್ಲಾ ಸೊ ಬಟ್ ಸೇಫ್ಟಿ ಸಲಲ್ ಇನ್ನೊಂದು ಇನ್ನೊಂದು ಸಲಲ್ ಮಾಡ್ಬೇಕಾದದ್ದರು ಟೋಟಲ್ ನಾವ ಈಗ ಎಡ್ ಸಲ ಮಾಡ್ಸಿದೀವಿ ಈಗ
ಹಾ ಹಾ
ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಬಟ್ ನಮ್ಗ ಅಂತ ಏನ್ ಮಾಡಂಗಿಲ್ಲ ಮನೆಯವರ್ಗಂತ ಏನ್ ಮಾಡಂಗಿಲ್ಲ ಬಟ್ ಹೊರ್ಗಿನವರು ಬಂದ್ರೆ ಸ್ವಲ್ಪ ಶೌಟ್ ಮಾಡದೆಲ್ಲ ಮಾಡ್ತಾ ಇರುತ್ತ ಹಂಗೆ ಬಟ್ ಅವ್ರು ಸ್ವಲ್ಪ ಎದುರು ಬ ಲ್ವಾ ಆತರ ಇದೆ ಸ್ವಲ್ಪ ಅದು ಬಟ್ ಯಾರಿಗೆ ಕಚ್ಚಂಗಲ್ಲ ಬರೋ ಕಚ್ಚಿರು ಸ ಕಾಬಾರ್ದ ಆತರ ಇಂಜೆಕ್ಷನ್ ಮಾಡಿಸ್ಬ ಬಿಟ್ಟಿದ್ವಿ ಹಾ್ರೋ ಈಗ ಎರಡ್ ಸಲ ಆಯ್ತು ಇಂಜೆಕ್ಷನ್ ಮಾಡಸಕ್ಕೆ ಚೆನ್ನಾಗಿದೆ ನಮ್ದುನು ಏ ಏನ್ ಎಫೆಕ್ಟ್ ನ್ ಆಗಿಲ್ಲ ಕೆಲವರು ಅಂತಾರೆ ಇಂಜೆಕ್ಷನ್ ಮಾಡ್ಸಿದ ತಕ್ಷಣ ಸ್ವಲ್ಪ ಅದು ವೀಕ್ ಆಗದು ತೆಳ್ಳಾಗದು ಸೊ ಇಲ್ಲಾಂದ್ರೆ ಹಣ್ಣ ಎಲ್ತಾ ಬಿಿಡುತ್ತೆ ಆ ಏರ್ ಫಾಲ್ ಆಗುತ್ತೆ ಹಂಗ ಹಿಂಗಂತ ಹೇಳಿದಿರ್ಬರು ಬಟ್ ನಮ್ಗ್ ಗೊತ್ತಿರ ಪ್ರಕಾರ ನಾವೆಲ್ಲಾ ಮಾಡ್ಸಿದೇ ಅವ್ರಲ್ಲ ಕೇಳಿ ಇನ್ಸ್ಟ್ರಕ್ಷನ್ ಮಾಡಿದೆಲ್ವಾ ಸೊ ಅವ್ರರು ಇಂತೆಲ್ಲ ಹೋಗಿ ನೀವು್ ಅವ್ರು ಚೆನ್ನ್ ಟ್ರೀಟ್ಮೆಂಟ್ ಮಾಡ್ತಾರಂತೆಲ್ಲಾ ಹೇಳಿದ್ರಲ್ಲ ಸೊ ನಾವ್ ಅಲ್ಲಿ ಹೋದಾಗ ಹಿಂಲ್ಲ ನೋಡಿದೆ ಬ್ರರು ಅವ್ರು ಚನ್ನಾಗಿ ಇನ್ಸ್್ರೆಕ್ಷನ್ ಮಾಡಿದ್ಮೇಲೆ ಓಕೆ ನಮ್ಗ್ ಚೆನ್ನಾಗಾಗಿದೆ ಬ್ರರು ಏನು ಎಫಕ್ಟ್ ಏನಿಲ್ಲ
ಹಾ ಹಾ
ತೊಗೊಳ್ಳಿಬರು ಹಂಗೇನಿಲ್ಲ ಬಟ್ ನಿಮ್ಗೆ ಎಲ್ಲಿ ತಗೋಬೇಕಂತಿದ್ರಾ ಬಟ್ ಅದರಲ್ಲಿ ನಿಯರೆಸ್ಟ್ ಯಾರನ್ ಚೆನ್ನಾಗಿದ್ರೆ ಬೆ
ಅದೇ ಅದೇ ಒಬ್ರು ಯಾರು ಅಷ್ಟೊಂದ ಪರಿಚೆ ಇಲ್ಲ ನಾವ ಪೇರೆಂಟ್ಸ್ ಕೇಳಳ್ ನೋಡೋ ನಿನ್ ಫ್ರೆಂಡ್ಸ್ ಯಾರಾರು ಗೊತ್ತಿರೋರು ಅಂತಂದ್ರು ಅದಕ್ಕೆ ಕಾಲ್ ಮಾಡ್ದ ಮತ್ತೆ ಮತ್ತೆ ನಮ್ಮ್ ಅಪ್ಪನ್ ಫ್ರೆಂಡ್ಸ್ ಎಲ್ಲಾ ಕೇಳಳ್ಿ ನೋಡ್ತೀನಿ ಕೇಳ ಹೋಗ್ಬಿಟ್ಟು ಎಷ್ಟ ಆಯ್ತದ ನೋ ತಾಳೋಣ ಅಂತ ಅಂದ ಅದೇ ನಮ್ಮ ಮನಗ್ ಒಂದ್ ಚಿಕ್ಕು ಚಿಕ್ಕ ಕುಡ್ಗಿ ಐತೆ ಅದು ಆಟ ಮಾಡ್ತಿತ್ತು ಅದಿಕ್ಕೆ ತಾಳೋಣ ಅಂತ ಹ ಅವ್ಳಗೋಸ್ಕರ ತಾಳಾನ ಅಂತ ಮತ್ತ ಮನೆಯಲ್ಲಿಲ್ಲ ಫೋರ್ಸ್ ಮಾಡ್ತೀರ ಅವಳು ನಾಯ್ಬೇಕು ನಾಯ್ಬೇಕು ಮನೇಲಿ ನಾನು ಒಬ್ಬಳ ಇತಿನಿ ಯಾರು ಇಲ್ಲ ಡಂತ ಅದಕ್ಕೆ ಆ ಅದಕ್ಕೆ ನಾ ಮನೇಲಿ ನಾ ಇದಂಗ ಆಯ್ತದೆ ಮತ್ತ ಅವಳ ಜೊತೆನೋ ಆಟ ಆಡೋದಂಗ ಆಯ್ತದೆ ಅಂದ್ಬಿಟ್ಟು ತಾಣ ಅಂತ ತ ತಿಿಂದ ಅದೇ ಅದ ಅಷ್ಟು ನಯತ್ೆ ಹ ಪೆಟ್ಟ ಬಗ್ಗೆ ಅಷ್ಟೊಂದು ಐಡಿಯ ಇರ್ಲಿಲ್ಲ ಲ್ಲ ಅದಕ್ಕೆ ನಿಮ್ಗೆ ನಾರ ಐಡಿಯಾ ಇರ್ಬೋದೇನೋ ಅನ್ಬಿಟ್ಟು ಕೇಳೋಣ ಅ
ಹ್ಮ್ ಹೌದು ನಾವು ಆಕ್ಚುಲಿ ಪೆಟ್ಟ ಸಮೇತ ಮತ್ತೆ ಇಕ್ೂರಂದ ಇದ ಕ್ಯಾಟ್ನೆಲ್ಲ
ಹಾ ಹಾ
ಎಲ್ಲ ನೋಡ್ಕೊಂಡ್ ಬಂದ್ ಬಟ್ ಕ್ಯಾಟ್ ಎಲ್ಲ ಸಟ್ ಆ ಲ್ಲ ಸೊ ಯಾಕ ಸಮನೆ ಮನೆಯಲ್ಲಿ ಹಾರು ಹಯ್ ಬರುತ್ತೆ ಬಟ್ ಅ ಅದು ನಾವ್ ಹೇಳ್ತೀನಂಗಿಲ್ಲ ಅದು ಸ್ವಲ್ಪ ಮಾತ್ ಕೇಳುದು ಕಡಿಮೆ ಸೊ ಸಣ್ಣ್ದಗನ ಕೇಳ್ಬೋದು ಆಮೇಲೆ ಬರ್ತಾ ಬರ್ತಾ ಕೇಳ್ಬೇಕಲ್ಲ ಹೊರಗಡೆ ತಿನ್ ಬಂದು ಮನೇಲಿ ಗಲೀಜ್ ಮಾಡೋದು
ಹನ್ ಬರುವಂದೈ ಮಂಟನ್ ಅದ ಬೆಕ್ಕುಗಳೆಲ್ಲ ಆಗಲ್ಲ ಅದಕ್ಕೆ ನಾಯಿ ಆದ್ರೆ ಪರವಾಗಿಲ್ಲ ಮಾಡ
ಹಾ ನಾ್ರೆ ಸ್ವಲ್ಪ ಕೆಲ ಇಷ್ಟ್ ತಿಂಗಳಕ್ ಮಾತ್ರ ಕೆಲ್ಸೀರಿ ಕೇಳ್ತಾವಲ್ವಾ ಸೊ ಅದ ಎಲ್ಲಿ ಏನ್ ಮಾಡಿದ್ರೆ ಅಲ್ಲಿ ಮಾಡ್ತಿರ್ತ್ತ ಹಾ
ಹ ಸ್ವೀಟ್ಸ್ ಆದ್ರೆ ಬೇಗ ಹೊಂದಕೊಳ್ಳುತ್ತೆ ಮನ್ಸರಿಗೆ ಮತ್ತೆ ಜಾಸ್ತಿ ಹ ಮತ್ತೆ ಅದಕ್ಕೆ ಟ್ರೈನಿಂಗ್ ಕೊಟ್ರೆ ಆಲ್ಮೋಸ್ಟ್ ಎಲ್ಲಾ ಹೇಳಿ ಕೆಲ್ಸ ಮಾಡುತ್ತೆ ಮತ್ತೆ ಗಲೀಜನ್ ಮಾಡಲ್ಲ ಅಷ್ಟು ಅದಿಕ್ಕೆ ಅದೊ ತಾಳಣ ಮತ್ತೆ ಪಾಪುನು ಹೆಂಗೋ ಆಟ ಆಡೋಕ ಆಾಯ್ತದೆ ಅಂಗ
ಹೌದೌದು ಬಿಡಿಬ್ರು ಚನ್ನಾಗಿದೆ ಐಡಿಯಾಏನ್ ಚೆನ್ನಾಗಿದೆ ಪಾಡಾಡಕ್ ಅದೇನು ಆ ಬರು ಒಳ್ಳೆಡಿಬ್ರು ತಗೊಳ್ಳಿ ಮತ್ತ ಹಂಗೇನರು ಇತ್ತ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬ್ರೆಡ್ ನೋಡಿ ತಗೊಳ್ಳಿ ಯಾಕಂದ್ರೆ ಕೆಲವರು ತಗೊಂತಾರೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ತಗೋಂತಾರೆ ಬಟ್ ನ್ ಆತರ ತಗೊಳ್ಕೋಬಿಡಿ ಬಟ್ ಇದೆಟ ಮಂತ್ಸ್ ಒನ್ ಮಂತ್ಸ್ಲ್ಲದೆ ಅ್ರೆ ಆ ತರದ ಬ್ರಡ್ ಇದ್ರೆ ತಗೊಂಡ್ ಬಿಟ್ಟು ಚೆನ್ನಾಗಿರುತ್ತದು ಈ ಸಿಕ್ಸ್ ಮಂತ್ಸ್ ಇ ಸಿಕ್ಸ್ ಮಂತ್ಸ್ ಆಗಿದ ಆಗಲೇ ಬೇಬಿ ಆಗಿ ಏನರಾ ಇತ್ತಂದ್ರೆ ಅದು ಬೇಡ ಆಕ್ಚುಲಿ ಅವ್ರು ಆ ಮೈಂಟೈನ್ ಮಾಡಿತ್ತ ಬಂದ್ ನಿಮ್ ಕೈಲಿ ಅದು ಹೊಂದ್ಕೋಬೇಕಂತಂದ್ರೆಟೈಮ್ ಹಿಡಿಯುತ್ತೆ ಅದು ಈಗ ಬಹಳ ಕಷ್ಟ ಆಗಿದೆ ಯಾಕೆ ಸಣ್ಣದಂದ ಬಂದ ನ್ಯೂಸ್ ಸಾಕುತಿದರಿ ಅಂದ್ರೆ ಸ್ವಲ್ಪ ನಿಮ್ಮ ಮೇಲೆ ಕನ್ಸಟ್ರಷನ್ ಜಾಸ್ತಿ ಆಗ್ತದೇ ಅದು
ಹಾ ಬ್ರೋ
ಅದ್ ನೋ ಡೈಲಿ ನೋಡ್ತಾ ನಿಮ್ನೆ ನೋಡ್ತಲ್ವಾ ಮಾತ್ ಕೇಳೋದು ನೀವು ನೀವೇ ಮಾಡ್ತೀರಲ್ವಾ ಸೊ ನಿಮ್ ಬಗ್ಗೆ ಸ್ವಲ್ಪ ಆಲೋಚನೆ ಜಾಸ್ತಿ ಆಗುತ್ತೆ ಹಾ ಬ್ರೋ ತಂದಿರ ಮೀನ್ಸ್ ಆರ್ ತಿಂಗ್ ತಂದಿ ಬಿಟ್ಟುಂತ ಅಂದ್ರೆ ನಿಮ್ ಕಡೆ ಲಕ್ಷ ಜಲ್ದಿ ಕೊಡಲ್ಲ ಅದು ಹಾ ಸುಮ್ಮ್ ಮನಲ್ಲೆ ಓಡೋದ್ ಮಾಡ್ತೀ ಸಣ್ಣದಾದ್ರೆ ನಿಮ್ ಡೈಲಿ ಡಲಿ ಡೇ ಬೈ ಡೇ ತಿನ್ಸೋದು ಎಲ್ಲ ಮಾಡ್ತಿರ್ತರಲ್ವಾ ಸೊ ನಿಮ್ ಬಗ್ಗೆ ಸ್ವಲ್ಪ ಲಕ್ಷ ಕೊಡುತ್ತೆ ಹಂಗಾಗಿ ಬ್ರೋ ನಾವು ಹಂಗೆ ಮಾಡಿದಕ್ಕೆ ಸ್ವಲ್ಪ ನಮ್ ಮಾತ್ ಕೇಳಿತು ಈಗ ನಮಗ್ ಫಸ್ಟ್ ಹೇಳಿದ್ರು ಸೊ ಸಿಕ್ಸ್ ತಗೊಂಡು ಹೋಗ್ತೀರಾ ನೋಡಿ ಅಂಗೆ ಅಂತ ಎಲ್ಲ ಹೇಳಿದ್ರು ಸೊ ನಾವು ಕೇಳ್ದ್ ಸೊ ಈಗ ತಗೊಂಡ್ ಹೋಗ್ತಿವಿ ಮುಂದ ನಮಗ್ ಏನಾರ ಮಾತ್ ಕೇಳಿಲ್ಲ ಸೋ ಅವಾಗ ಏನ್ ಮಾಡದ ಅಂದ್ವಿ ಇಲ್ಲ ಆಕ್ಚುಲಿ ನಾವು ಈಗ ಸಾಕಿಇರ್ತವಲ್ಲ ಆರು ತಿಂಗಂಗಳು ಮಟ್ಟ ನಮ್ಮೇಲ್ ಕಾನ್ಸನ್ಟ್ರೇಷನ್ ಇರುತ್ತೆ ನೀವು ಹೆಂಗ್ ನೋಡ್ಕೊಂತೀರಾ ನಿಮ ಕಡೆ ತಿರುಗತ್ತಂತ ಅಂದ್ರು ಅವರು ಸೋ ಮತ್ತೆ ನಾವು ಅದನ್ನ ನಮ್ ಕಡೆ ಭರ್ಸೆಬೇಕಂದ್ರೆ ಬಾ
ಟೈಮ್ ಹಿಡಿಯುತ್ತೆ ಬ್ರೋ ದೊಡ್ಡ ಹ ಹಾ ಹ ಬ್ರೋ ನಿಜ ದೊಡ್ಡದಾಗಿದ್ರೆ ಹ ಅವ್ರಗೆ ಅಡಿಕ್ಟ್ ಆಗಿರುತ್ತೆ ಮತ್ತೆ ಮಂತ್ ಎಲ್ಲ ಆಗಿರುತ್ತಲ್ಲ ಅವರು ಅವ್ರು ಏ ಟ್ರೈನೀಗ್ ಕೊಟ್ಟಿರ್ತಾರೆ ಅದನ್ನ ಮಾತ್ರ ಫೋಕಸ್ ಮಾಡುತ್ತೆ ಮತ್ ನಾವು ತಗೊಂಡು ಮಾಡ ಮಾಡ್ತೀವಿ ಅಂದ್ರೆ ಮತ್ತೇ ಅದನು ಸಿಕ್ಸ್ ಮಂತ್ ಟ್ರೈನಿಂಗ್ ಮಾಡಿ ಮತ್ ನಮ್ಮ ಮಾತ್ ಕೇಳಂಗ ಮಾಡೋ ಆಸ್ಟರ್ಲಿ ಇನ್ನ ಟೈಮ್ ಆಗಿಹೋಯ್ತು ಹಂಗಾಗಿ ಚಿಕ್ಕು ಮರಿನೇ ತಗೊಂಡು ಅದ್ದೇ ನಮ್ ಹೆಂಗು ಒಳೆ ಬಾಂಡಿಂಗು ಬೆಳುತ್ತೆ ಮತ್ತೆ ನಾವ್ ಹೇಳಿದ ಕೆಲ್ಸನು ಮಾಡುತ್ತೆ
ಮಾಡುತ್ತೆ ಬ್ರೋ ಹೌದು ಹಾ ಹೌದು ಬ್ರೋ ಒಂದು ಲೆಕ್ಕಕ್ ಅದೇ ಬೆಟ್ರು ಅಂತ ನಮ್ದ್ ಆಪ್ಷನ್ ಬ್ರೋ ಆಕ್ಚುಲಿ ಮತ್ತೆ ಅದ್ರಲ್ಲಿ ಸಣ್ಣ ಪಾಪು ಬೇರೆ ಇದೆ ಅಲ್ವಾ ಸೊ ಆಟ ಆಡಕ್ಕೆ ಇನ್ನೂ ಚೆನ್ನಾಗಿರುತ್ತ ಅದೆಲ್ಲಾ ಆಟ ಆಡಕ್ಕೆ ಅವಗೇ ಹ್ಮ್ ಬ್ರೋ ಈ ದೊಡ್ಡ ಅಂದ್ರೆ ಅದಕ್ಕೆ ಬ್ರೋ ಸುಮ್ ದೊಡ್ಡ ಬೇಡ ಅಂತ ನಮ್ದ ಇಸ್ಟ್ರಕ್ಷನ್ ಬಟ್ ನೀವು ದೊಡ್ಡದು ಇದ್ದರೆ ಏನಾರ ಇದ್ರೆ ನೋ
ಇಲ್ಲ ಬ್ರೋ ಅದೇ ಚಿಕ್ಕುದೇ ತಗೋಳೋಣ ಅಂತ ನಾವು ಇದೀವಿ
ಹ್ಮ್ ನೋಡಿ ಬ್ರೋ ಚಿಕ್ಕದಾದ್ರೆ ಒಂದ್ ಸ್ವಲ್ಪ್ ಇನ್ನೂ ಚೆನ್ನಾಗ ಅಂತ ಅಷ್ಟೇ ಬ್ರೋ ಹ್ಮ್
ನೋಡಿ ಬ್ರೋ ಹಂಗಾದ್ರೆ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ್ ರೇಟ್ ಗಿಟೆಲ್ಲ ನೋಡ್ಕೊಂಡು ಮುಗಿಸಿಕೊಂಡು
ಹಾ ಬ್ರೋ ನೋಡ್ಬಿಟ್ಟ ತಗೋಬೇಕು ನೀವು ನೀವು ನಿಮ್ ಫ್ರೆಂಡ್ಸ್ ಯಾರ್ನಾರು ಕೇಳಿ ಬ್ರೋ ಕಡಿಮೆ ರೇಟಿಗೆ ಯಾರ್ನಾರು ಸಿಕ್ಕುದ್ರೆ ಹೇಳಿ
ಓಕೆ ಓಕೆ ಬ್ರೋ ಇದ್ದಾರೆ ಪರಿಚಯ ಏನು ಇದಾರೆ ಹೇಳ್ತೀವಂತ ನಾವು ಸ್ವಲ್ಪ ದಿನ ಬಿಟ್ಟು ಹೇಳ್ತೇನಿ ಅಂತ ಆಕೆ ಆಯ್ತಾ ನಾವು ಸ್ವಲ್ಪ ಮಾರ್ಕೆಟ್ಗೆ ಬಂದಿದ್ದ ನಾಳೆ ಸಿಗ್ತೀನಿ ಬ್ರೋ ಆಯ್ತಾ ಓಕೆ ಓಕೆ ಬ್ರೋ ಆಯ್ತ ಹ